ಹಲೋ ಸಿಸ್ಟರ್ ಆರಾಮ್ ರೀ
ಹಾ ಅಕ್ಕಾ ನೀವು.
ಹಾ ಆರಾಮಿದ ಏನ್ ಮಾಡಕತ್ತೇರಿ ಹಾ ಆಗಿದ್ದ ನಿಮ್ದು.
ನಮ್ದು ಆಗೆತ
ಏನ್ ಮಾಡ್ಕೊತ್ತರೀ
ಆ ರೀ
ಕುಂತಿದೇವರಿ
ಹ ಹ್ಮ್ ಏನ್ ಮುಗದುದ ನಿಮ್ದು ಎಜುಕೇಶನ್.
ಪ್ಯಾರಾಮೆಡಿಕಲ್
ಪ್ಯಾರಾಮೆಡಿಕಲ್ ಡಿ ಹೆಚ್ ಐ
ಹ್ಮ್
ಹ್ಮ್ ಹ್ಮ್ ಎಲ್ಲಿ ಮಾಡ್ರಿ ಕಾಲೇಜ್
ಶ್ರೀಸಾಯಿ ಕಾಲೇಜ
ಹ ಅಲ್ಲಿ ದಸನಿಪುರ್ ಕಾಲೇಜ
ಹ್ಮ
ಹ್ಞ ಹ ಅಲ್ಲಿ ಕಾಲೇಜ್ ಬಳಿ ಹೇಳ್ತಾರ ಏನ್ ಕ್ಲಾಸ್ ಎಲ್ಲಿ ಹೇಳ್ತಾರ ಹೇಳ್ರಿ.
ಕಾಲೇಜ್ ದಾಗ್ ಹೇಳ್ತಾರೀ ಕ್ಲಾಸ್
ಅಲ್ಲ ರೀ ಕಿಲ್ಲಿ ಕೆಬಿ ಹತ್ರ ಈ ಕಡ ಹೊಸ ತಸಲಿಲ್ರರಿ ಅಲ್ಲಿ ಅಲ್ಲಿ ಅಲ್ಲೇ ಹೇಳ್ತಾರಿ
ಹ್ಮ
ಹ್ಮ್ ಹ್ಮ ಇಲ್ಲ ಮೊದ್ಲು ನಾವ್ನು ನಂದು ಡಿ ಎಚ್ ಎ ನಾವು ಅಂದ್ರ ಆ ಇಲ್ಲಿ ದಸನೀಪುರ ಹಾಸ್ಪಿಟಲ್ ಒಂದ ವರ್ಷ ಅಲ್ಲಿ ಹೇಳ್ಯಾರ್ ರಿ ಮತ್ತೆ ಎರಡು ವರ್ಷ ದಸನೀಪುರ ಹಾಸ್ಪಿಟಲ್. ಅದ ಅಲ್ಲರಿ ಅಲ್ಲಿ ಮ್ಯಾಗ ಹೇಳಿದ್ರರಿ ಅದಕ್ಕೆ ಕೇಳದೆ.
ಇಲ್ಲಾರಿ ನಮ್ದ ಅಲ್ಲೇ ಐತಿರಿ ಕೆಬಿ ಹತ್ರ
ಈಗು ಫಸ್ಟ್ಗ ಫಸ್ಟ್ ಇಯರ್ಕ್ ಡಿ ಎಚ್ ಐ ಡಿ ಎಮ್ ಆರ್ ಟಿ ಎರಡು ಕಮಾಂಡ್ ಇರ್ತದ್ರೀ
ಹ್ಮನ್ರಿ
ಆಮೇಲೆ ಡಿ ಎಚ್ ಐ ಡಿ ಎಂ ಎಲ್ ಟಿ ಸಪ್ರೇಟ್ ಮಾಡಿ ಬಿಡ್ತಾರ
ಹ್ಮ
ಸಪ್ರೇಟ್ ಮಾಡಿದಾಗ ಸ್ವಲ್ಪ ಮಂದಿ ಆದಾಗ ನಾವು ಅಲ್ಲಿ ನಮ್ದ ಕಾಲೇಜ್ ದಸನಿಪುರ್ ಗ ಇದು ಹಾಸ್ಪಿಟಲ್ ರಿ ದಸನಿಪರ ಹಾಸ್ಪಿಟಲ್ ಇದರ ಬಲ್ಲೆ ಅದ ನೋಡ್ರಿ
ಹೌದ್ರಿ ಇಲ್ಲಿ ತಾಲೂಕ್ ಪಂಚಾಯತಿ ಕಾಂಪ್ಲೆಕ್ಸನಾಗ್
ಹ್ಮ್ ಅಲ್ಲಿ ನಮ್ಗ ಅಲ್ಲೇ ಹೇಳ್ತಿದ್ರ ಕ್ಲಾಸ್ ಗಳು ಅದ್ಕಿ ಕೇಳಿದೆ ನಿಮ್ಗೆ
ಹ್ಮ್ ಇಲ್ಲ ನಮ್ ಅಲ್ಲೇ
ಹೂ. ಜಾಸ್ತಿ ಜನ ಇದೀರ ನೀವು ನಮ್ ಹತ್ರ ಬರಿ ಕಡಿಮೆ ಜನ ಇದೀ ಒಂದ ಹತ್ತು ಜನ ಅಂದ್ರ ಬಾಳಯ್ತು ನಮ್ದು
ಒಂದ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತಕ್ ಇದೀವಿರಿ
ಹ್ಮ್ ಹ್ಮ್ ಇಲ್ಲ ನಮ್ದು ಕಡಿಮೆಯ ಜನ ಅದರಿ ಹ್ ಬಾಳ್ ಮಾಡ್ತಿಲ್ರಿ ಅಂದ್ರೆ ಈಗ ಅಂದ್ರೆ ಮುಗಸ ಕುಂತೀ ಪೋಸ್ಟ್ ಬಿಡಲ್ ಆಗ್ಯಾರ
ಹಾ ಹೌದು
ಹ್ಮ ಹ್ಮ್ ಅದಕ್ಕೆ ಸುಮ್ನೆ ಅದರಿಂದ ಯೂಸ್ ಆಗಲ್ಲ ಅಂತ ಮತ್ತೆ ನಾನ್ ಜಿ ಎಮ್ ಎ ನರ್ಸಿಂಗ್ ಮಾಡಿದೀ ಮತ್ತೆ ಉಲ್ಟಾನ
ಎಲ್ಲಿ ಮಾಡಿದು ನೀವು ನರ್ಸಿಂಗ್.
ಇದು ಯಶ್ವಿನಿ ಕಾಲೇಜ್ದಾಗ್ ಮಾಡಿದೀನಿ ಅದು ಪಿ ಯು ಸಿನ ಪಾಸ್ ಆಗಿಲ್ ನೋಡು. ಹ ಆದ್ರ ಓಪನ್ ಯನಿವರ್ಸಟಿ ಮಾಡ್ಸಕ್. ಬರ್ತಂತಂದ್ರ ಪಿ ಯು ಸಿ ಪಾಸ್ ಆಗಿವ ಅಂತ ಅವ್ರ ಸರ್ಟಿಫಿಕೇಟ್ ಅಂದು ಓಪನ್ ಯೂನಿವರ್ಸಟಿ ಮಾಡಿಸ್ತಾರ ಅವರು ಕಾಲೇಜು ಅದು ಮಾಡ್ದ.
ಹ್ಮ್
ಹ್ಮ್ ಎಷ್ಟೊತ್ತಿಗೆ ಹೋಗ್ಬೇಕ್ರೀ ಮನೆಗೆ.
ಮನೆಗೆ ಆರು ಗಂಟೆಗೆ ಹೋಗಬೇಕು.
ಆರು ಗಂಟೆಗೆ ಹೋಗಬೇಕಾ.
ಜಲ್ದಿನ ಹೋಗ್ತವ್ರಿ ನಮ್ಮ ಮಮ್ಮಿ ಆರ್ ಗಂಟೆಗೆ ಬರ್ತಾರ ಇಲ್ಲಿ ಕರ್ಕೊಂಡ್ ಹೋಗಕ್ ಅವರಜೊತೆ.
ಹ್ಮ್ ಇಲ್ಲೆ ಲೋಕಲ್ಲೇನ
ಹಾ ಲೋಕಲ್
ಹ್ಮ್ ಹ್ಮ್ ಎಲ್ಲಿದ್ರ ಮನಿ.
ಆ ಮನದು ಅಲ್ಲಿ ಚಾಮುಂಡೇಶ್ವರಿ ಏರಿಯಾದಲ್ಲಿ.
ಚಾಮುಂಡೇಶ್ವರಿ ದೂರ ಆಗ್ತದ.
ಹುನ್ರಿ ಸ್ವಲ್ಪ ದೂರ ಆಗ್ತದ.
ಹ್ಮ್ ಹ್ಮ್ ನಿಮ್ಗೆ ಹೆಂಗ್ ಪರಿಚಯ ಸರ್
ಸರ್ ನಮ್ಮ ಊರ ನಾವ್ರ ಅವ್ರು.
ನಿಮ್ ಊರನವರೇ.
ನಮ್ ಊರಿನವರೇ ರೀ ನಮ್ಮ ಮುತ್ತಿನ ಫ್ರೆಂಡ್ ಹಾಗಿಬೇಕ್ರಿ ಅವ್ರು.
ಹ್ಮ್ ಹ್ಮ್
ಬಂದಿದ್ದರೀ ಮನೆಗೆ.
ಹ್ಮ್ ಹ್ಮ್
ಖಾಲಿ ಆದಮ್ಮ
ಹ್ಮ ಹ್ಮ್ ಇಲ್ಲ ಅದೇ ಮತ್ತೆ ಅವ್ರು ಮತ್ತೆ. ಆಯ್ತಿಗ ನೀನ್ ಚಂದಾಗ ಕಲ್ತತ್ಂದ್ರ ಸಾಕ್ ನೋಡ ಅವ್ರು ನಿನ್ಗ್ ಬಿಡದಿಲ್ ನೋಡ ಇಲ್ಲೇ ಮಾಡಮ್ಮ. ಕೊಡ್ತಾರ ಅವ್ರು.
ಹೌದ್ರಿ ಅಂದ್ರ ನನ್ ಮದ್ವೆ ಆದ್ರಿ ಇವಾಗ ಏನ.
ಎಷ್ಟೇನಾ.
ನಾಲ್ಕು ಐದು ತಿಂಗಳು.
ಫಕ್ಸ್ ಅ್ಯದೇನ್ರಿ ಇವ್ರರಿ.
ಹಾ ಅಂದ್ರೆ ಎಂಗೇಜ್ಮೆಂಟ್ ಆಗೆ.
ಹ್ಮ ಹ್ಮ
ಅಷ್ಟೊತ್ತಗ್ ಮಾಡ್ತನ್ರೀ ಆಮೇಲ್ ನಮ ಫ್ರೆಂಡ್ ಬರ್ತನ ಅಂದಾಗ ಹೌದ.
ಹಲೋ
ಹಲೋ
ಮನೆಗೆ ಹೋದ್ಮೇಲೆ ಫ್ರೀ ಇರ್ತ್ರಿಲ್ರರಿ.
ಹುನ್ರಿ ಫ್ರೀ ನೇ ಇರ್ತೀನಿ.
ನೀವು ಏನ್ ಮಾಡ್ತೀರಿ.
ನಾವು ಹಾಸ್ಪಿಟಲ್ ವರ್ಕ್ ಮಾಡ್ತನಿರೀ ಶಿಶು ಹಾಸ್ಪಿಟಲ್.
ಶಿಶು ಹಾಸ್ಪಿಟಲ್ಂಗ್ ಮಾಡ್ತೀರಿ.
ಹ್ಮ್ಮ್
ಮಹೇಶ್ ಅಣ್ಣ ಅಂತ ಒ ಅಣ್ಣ ಇದ್ದ ನೋಡ್ರಿ ಪರಿಚಯ ಏನ್ೀ
ಮಹೇಶ್ ಅಣ್ಣ ಹ
ಹ್ಮ್
ಈಗ ಇದ್ರ ಮಾಡ್ತಾರಲ್ಲ ಆಶೀರ್ವಾದ ಹಾಸ್ಪಿಟಲ್
ಅಲ್ಲಿ ಮಾಡ್ತಾರೆ ಎಂತ ಹ
ಹ ಮೊದ್ಲು ಮಾಡ್ತಿದ್ದೆ ಇಲ್ಲಿ ಅವಾಗನ ಅತ ನಿಮ್ ಕ್ಲಾಸ್ ಮೇಟ್ ಏ
ಇಲ್ಲಾರಿೀ ಅವ್ರ ನಮ್ಮ ಮನೆ ಬಲಿ ಇದತರೀ
ಚಾಮುಂಡೇಶ್ವರ್ ನಗರ ಅಕಡೆ ಎಲ್ಲಿ ಬರ್ತೇವರು ಅವ್ರ ಮನಿ ಅಕಡೆ ಅದಾನ ಮಹೇಶ್ ಅಂದ್ರಾವ ಒಂದ ಅವ್ರದ್ದ ಯಾವ ಊರು ಹೇಳ
ಯಾವುರ ೀ ಅಲ್ಲಿ ನಮ್ಮ್ ಮನೆ ಹತ್ರ ರೆಂಟ್ ಮೇಲ್ ಇದ್ದ್ರಿ ಒ ಒಬ್ರೇ ಇದ್ರು
ಹ
ಹ್ಮ
ಚಾಮುಂಡೇಶ್ವರಿ ನಗರ ಅಂದ್ರೆ ಎಕಡೆ ಇಲ್ರ ಮನ ನನಗೆ ಎಷ್ಟು ಗೊತ್ತಾಗಲಿಲ್ಲ
ಅದು ಗದಗೆ ಹತ್ರತ್ರ ಬರ್ತದ್ರೀ ನಮಗೆ
ಗದಗೆ
ಹ್ಮ್
ಹ್ಮ ಇ ಕಡೆ ಗತಿಗಿ ಇದ್ರ ಬಳಿ ಇದು ಅದೇ ಭಾಗ್ಯವಂತಿ ಗುಡಿ
ಹಾ ಹಾರ್ಬನ್ ಹಾಸ್ಪಿಟಲ್ ನೋಡಿ್ರರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗ್ಯ ನೋಡ್ರಿ ಹೊಸದ
ಹಾ ಹಾ ನೋಡನ್ ನೋಡಿಂರಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಿದ್ದೆ
ಹಾ ಅಲ್ಲೇ ರಿ
ಹ್ಮ್ ಹ್ಮ
ಅಲ್ಲೇ ಆೆ
ಹ್ಮ್
್ಯಟ ಮಲ್ಲಿ ಇದ್ದೀರೇನ್್ರರಿ
ಹ ಡ್ಯೂಟಿ ಮಗವ್ರೀ ನಮ್ದ್ ಶಿಫ್ಟ ವಸ್ ಇರ್ದರಿಿ ಡ್ಯೂಟಿ
ಹೌದ್ರೀ
ಹ್ಮ ಮೂರ್ ಶಿಫ್ಟ್ ಇರ್ತವ್ರ ಹಿಂಗ ಅಂದ್ರ ಮಾರ್ನಿಂಗ್ ಮಧ್ಯಾಹ್ನ ನೈಟ್ ಅಂತ ಮೂರ್ ಶಿಫ್ಟ್ ಇರ್ತಾರ ಮೂರ್ ಶಿಫ್ಟ್ ಮಾಡ್ತೇನರಿ
ಹ್ಮ್ ನೈಟ್ ಎಷ್ಟು ಗಂಟೆಲಿಂದ ಎಷ್ಟು ಗಂಟೆ ತಗ ಮಾಡತೀರಿ
ನೈಟ ರಾತ್ರಿ ಎಂಟರಿಂದ ಬೆಳಗ್ಗೆ ಎಂಟರ ತಕ ಟ್ವೆಲ್ ಅವರ್ಸ್ು ಮಾಡ್ಬೇಕು ಟ್ವೆಲ್ ಹೌರ್ಸ ಹೊಳಗ ಅ ಅದರಲ್ಲಿ ಒಂದ್ ಮೂರು ಮೂರ್ ಮೂರು ಮೂರೂರು ತಾಸು ಎಷ್ಟು ಕೊಡ್ತಾರೆ ಮಕ ಮತ್ತೆ ಆಮೇಲೆ ನಾವ ಎದ್ದೇಳ್ಬೇಕು.
ಹ ಸ್ಯಾಲ್ರಿ ಎಷ್ಟ ಕೊಡ್ತಾರ ನೀ.
ನನ್ಗೆ ಎಂಟು ಸಾವಿರ ಕೊಡ್ತಾರ.
ಹೌದಾ.
ಹ್ಮ್ ನಿಮ್ಗ.
ನಮ್ಗೆ ನ ಹೇಳಲೀರಿ ಎಷ್ಟ್ ಕೊಡ್ತಾರೇನ್ರಿ ಗೊತ್ತಿಲ್ಲ. ಸುಮನ್ ಪ್ರಾಕ್ಟೀಸ್ನ ಆಗ್ತದ್ರೀ ಮನ್ಯಾಗಂ ಬಂದು ಏನ್ ಮಾಡ್ಬೇಕ ಅಂತ
ಹ್ಮ್ ಹ್ಮ್ ಚೊಲೋ ತಗೋ್ರಿ ಮತ್ತ್ ಸುಮ್ಮನೆ ಈಗೇನ್ ನಿಮ್ದ ಎಷ್ಟಪ್ಪ ಕಂಪ್ಲೀಟ್ ಆಯದ ಏನ್ ರೀ ಪ್ಯಾರಾಮೆಡಿಕಲನೇ.
ಕಂಪ್ಲೀಟ್ ಆಗ್ಯಿದ್ರಿ ಇವಾಗ ರಿಸಲ್ಟ್ ಬರೋದ ಆದರಿ
ಹೂ
ರಿಸಲ್ಟ ಅನು ಬಂದದ್ರೀ ಇದು ಸರ್ಟಿಫಿಕೇಟ್ ಅದು ಕೊಡದಾದ್ರೆ ಸ್ವಲ್ಪ ಫೀಸ್ ಆದ ಕಟ್ಟದು ಕಟ್ಟಿ ತಗೊಂಡ್ ಬಂದ
ಹೂ ಹೂ ಅ ಸಿರಸ್ತರ ಅದ ಏನರಿ.
ಹಾ ಹ ನಮಸ್ಕಾರ ಅಮ್ಮ.
ಏ ಏ ಅವಕ ಎಲ್ಲಿ ಕೂಡಲ್ ರೀ ಸೆಟೀದರ ಬಾಳ ಕಡಸ್ತಾರ ಅವರ ನಮ್ಮ ಇನ್ನ ಕೊಟ್ಟಿಲ್ಲ ಪೀಸ್ ಕಟ್ಟದ ಬ್ಯಾಲೆನ್ಸ್ ಇನ್ನ ಕೊಟ್ಟಿಲ್ಲ ಎಷ್ಟ್ ಕಟ್ತೀರಿ ನೀವ್ ಪೀಸ್?
ನಮ್ಮ ಪರಿಚಯದವರಲ್ರಿ ನಮ್ಮ ಸುಪ್ ಕಡಿಮೆ ತೋತರಾ ಬಾಳ
ಹೂ ಎಷ್ಟ ತಗೊಂಡರ ಕಡಿಮೆ ಅಂದ್ರ
ಕಡಿಮೆ ಅಂದ್ರೆ ಟ್ವೆಂಟಿ ಸಿಕ್ಸ್ ತೊಗೊಂದಾರ.
ಹೂ ನಮ್ದು ತರ್ಟಿ ತರ್ಟಿ ಮಾಡ್ಯಾರ ಮೂರು ಇಯರ್ಸ್ ತರ್ಟಿ ತರ್ಟಿ ತರ್ಟಿನೇ ಮಾಡ್ಯಾರ.
ಎಲ್ಲರಿಗ ತರ್ಟಿನ ಅದ ರೀ
ಹೂ
ಹೆಂಗಸು
ಅದು ಒಂದ್ ಸ್ವಲ್ಪ ಒಂದ ಹತ್ತ ಹತ್ತು ಸಾವಿರ ಏನ್ ಬ್ಯಾಲೆನ್ಸ್ ಏನ ಆದ್ರರೆ ಅಷ್ಟಕ್ಕೆ ಬಿಡಲ್ಲ ಎರ್ ಸ್ಯಾರ ಒಟ್ಟ. ಸರ್ಟಿಫಿಕಟೆ ಕೂಡಲ್ಲ ಆಗಿರಲ್ಲ ನಮ್ಮದ. ಸರ್ಟಿಫಿಕೆಟ್ ಕೂಡಲ್ಲ ಕೊಡಲಾಗ್ಯಾರ ಹೂ ಏನ್ ಮಾಡಬೇಕ ನೋಡ.
ಇದು ಜೆ ಎನ್ ಎಂ ಕಾಲೇಜ್ ಗಳ ಇನ್ನ ಮುಗದದ ಏನ್ರೀ ಮತ್ತ?
ನಮ್ಮದ ಈ ವರ್ಷ ಫಸ್ಟ್ ಮಾಡಿತ್ತಿ.
ಫಸ್ಟ್ ಇಯರ್ ರೀ.
ನೋಡಿದರೆ ಪೋಸ್ಟ್ ಬಿಡ್ ಬಿಡ್ತಾರೆ ಏನ್ ಬಿಡ್ತಾರೆ ಅಂತ ಬಿಡಲಿಲ್ಲ ಮತ್ತ ಲಾಸ್ಟ್ ಗೇ ಏನ್ ಮಾಡಿದರೆ.
ಎಲ್ಲಿ ಬರ್ತದ್ರಿ ಅದು ಕಾಲೇಜ್?
ಇಲ್ಲಿ ಕಮನ್ ಹತ್ತರ ನೋಡ್ ಇದು ಪಾಲ್ಮೂರ್ತಿ ಹಾಸ್ಪಿಟಲ್ ಇದೆ ಇಲ್ಲರಿ. ಪಾಲ್ಮೂರ್ತಿ ಕಮಾನ ಅಲ್ಲರಿ ನಿಮ್ಮ ಮನೆಗ್ ಹೋಗುತ್ತೆ ಕಮಾನ್ ಅಲ್ಲಿ ಪಾಲ್ಮೂರ್ತಿ ಹಾಸ್ಪಿಟಲ್ ಇಲ್ಲರಿ ಅಲ್ಲಿ ಮಕ್ಕಳದ ಆಸ್ಪತ್ರೆ.
ಇದು ಜಯಶ್ರೀ ಅಂತಾರ ಅಲ್ಲರಿ.
ಹೂ ಜಯಶ್ರೀ ಅಂತನ ಅದ ರಿ ಅದರ ಮೇಲೆ ಕಾಲೇಜ್ ಅದ ರಿ.
ಹೌದಾ ಎಷ್ಟ್ ಕಡ್ತಿರಿ ಫೀಸ್?
ಮೂವತ್ತ ಸಾವಿರ ಹೇಳ್ಯಾರ ಮತ್ತ ಆಮೇಲೆ ಹದಿನೈದು ಸಾವಿರ ಅದು ನಮ್ಮ ಸರ್ಟಿಫಿಕೆಟ್ ತಗ್ಸೋದಕ್ಕ ಕೊಟ್ಟಾರ್ ಅದು ಹೂ
ಬಾಳ ಹಾರ್ಡ್ ಅದ ಏನ್ ರಿ ಕೋರ್ಸ್?
ನಾ ಏನ್ ಕ್ಲಾಸಿಗೆ ಹೋಗಲ್ಲ ಅಂತೇನರಿ ರ ಆರಮೀ ಹೋಕ್ನ. ಇರ್ ರೆಗುಲರ್ ಅಂತೇನ ರಿ.
ಹೂ
ಇರ್ ರೆಗುಲರ್ ಇತ್ತ ಸಲತ್ತ ಕ್ಲಾಸಗೇನು ಹೋಗಿಲ್ಲ. ಆದರ ಮತ್ತ ಎಕ್ಸಾಮ್ ಕೂ ಹೋಗ್ಬೇಕ ಆತದ್ರೀ.
ಹಾ ಹೌದ ಹೌದು
ನಿಮ್ಮ ಹೆಸರ ಏನ್ರರಿ?
ನನ್ನ ಹೆಸರ ಮೊಹಮ್ಮದಿಝೋರಾ ಅಂತ ಆದ್ರಿ
ಹೂ
ಕರೆದು ಮೊಹಮ್ಮದಿ ಅಂತ ಕರಿತಾರ ನೀವ್ ಎಲ್ಲಿ ಇರ್ತೀರಿ ಇದೇ ಇಲ್ಲೆ ಲೋಕಲಾ ಬೇರೆ ಊರಲ್ಲಿರ್ತೀರಾ ಅಂದೆ.
ಲೋಕಲ್ರಿ ಇಲ್ಲೆ ಬಾಪುಗೌಡ ನಗರದಾಗದ್ರೀ ಮನಿ
ಬಾಪುಗೌಡ ನಗರ ರೀ.
ಹ್ಮ್
ನ ದೀನ್ನಾ ಹೋಗ ರೋದು ಆಟೋದಾಗ ಹೋಗ್ತೀರಾ.
ಹಾ ರಿ ಆಟೋಕ್ ಹೋಗಿ ಬರ್ತೀವ್ರೀ ಮತ್ತ ಆಮ್ಯಾಲ ಒನೊನ್ ಟೈಮ್ ನಡ್ಕೊಂತ ಬರ್ತೀನ್ರಿ. ಟೈಮ್ ಇತ್ತಂದ್ರ ಇಲ್ಲಂದ್ರ ಆಟೋಕ್ ಹೋಗ್ತೀನ್ರೀ. ಹ್ಮ್.
ನೀವ್ ಒಂದ್ ಸರ್ತಿ ಬರ್ರಿ ನಮ್ಮ್ ಹಾಸ್ಪಿಟಲ್ ಕಡೆ.
ಬರ್ತೀನ ತೋರಿ ನಾಳೆನೇ ಬರ್ತೀನಂತ ನಮ್ಮ ಫ್ರೆಂಡ್ ಒಬ್ಬಕಿ ಹಾಸ್ಪಿಟ್ಲ್ಕ್ ತೋರ್ಸಕ ಬಾ ಅಂತ ಅಲ್ಲಿ ಮ ಪೂರ್ಣಿಮಾ ಮೇಡಂ ಹತ್ರ ಬಾರಮ್ಮ ಅಂತ ಹೇಳಣ ಬರ್ತೀನಂತ್ರಿ.
ಹಾ ಪೂರ್ಣಿಮಾ ಮೇಡಮ್ ಬಲ್ಲಿ ಬ
ಹ್ಮ್ ಹಸ್ತಿನಂತ್ ತಡ್ರಿ ಸಿಸ್ಟರ.
ಹ.
ಹ್ಮ್
ಓಕೆ. ಲೇರಿ
ಹಾ ಸರಿ-